ಹಾ
ಇದು ಕೆೇಳ್ರ ಏನ್ ಮಾಡ್ಬೇಕ ಚಾಲೂ ಇರಬಾಡ ಹ್ಮ
ನಿಂತು ರಮ್ಯನ್ ಕರೆಕ್ಟ್ ಕೇಬ್ ಬರ್ತೈತಿನ್ ಕರೆಕ್ಟ್ ಕೇಬರ್ಗೈ ಹೋದ ಸತೀನು ಹಿಂಗೆ ಆಗಿತ್ತ
ಅದು ಹಬವಲತ ನೋಡ ಹಲೋ ಹಾ
ಹಾ ಕೆಳುನರಅತ್ತಿಗ
ಈಗ ಕೆಳ
ಹಾ ಕೇವ ಹೊಂಟದ ಅ ನಡಬರ ನವ ಕರ್ಕರ್ ಕರ್ಕರ್
ಹ್ಮ್ ಹ್ಮ್ ನೆಟ್ವರ್ಕ್ ವಿಶ್ ಯು ಇರಬೇಕು ಮೇಬಿ.
ಹ್ಮ್
ಕಂಟಿನ್ಯೂ ನೀ ಹಚ್ಚಿದ್ದೇನೆ ಅವ್ನಿಗೆ ಹಚ್ಚ ಅವನಿಗೆ ಭೀ ಹಚ್ಚಿದ್ದೇನ ರವ್ಯಾಗ ಬಿ ಹಲೋ
ಹ್ಮ ರಮಾಗ ನಾ ಹಚ್ಚಿನಿ
ಅಂದ್ರೆ ಅದ್ರ ಸಲಾಗಿ ಕೇಳ್ಬಂದಿಲ್ಲ ಮೇ ಬೀ ಅದು ಹಾ
ಹಲೋ
ಹಾ ಹೇಳ ಹೇಳ
ಅದನ್ನ ಅದ ಹಂಗ್ ಟೈಮಿಂಗ್ ಎಕ್ ತೋರ್ಸತ್ತತ್ದ
ಯಾವ ಟೈಮಿಂಗ
ನಂಗ ಫೋಟೋ ಹಾಕಿದ್ದೆಲ್ಲ ನಾನ ಈಗ ಫೋಟೋ ಹಾಕಿದೆಯಲ್ಲ ಜಸ್ಟ್ ಹಲೋ ಹಲೋ
ಅದ ಟೈಮಿಂಗ್ ನಂಗನು ಗೊತ್ತಿಲ್ಲ ನಿಂದ ನ ರಮೇಶಂತದ ಅದೆ ಅಲ್ ನಾ ನಾನು ಬತಿನ್ ನ ರಮ ಕೇ ಗೊತ್ತಿಲ್ಲ ಬೆ ಜೀವಂತ
ನೀ ಲೆಪ್ಪ ನಿ ನಿಂದ ನೆಟ್ವರ್ಕ್ ಬರ್ಲತ್ ಕರೆಕ್ಟಗಿ
ಹ್ಮ ಎ
ಆ ಹಲೋ ಹಲೋ ನೀನ್ ರಮ್ಯಾನ್ದಾಗೆ ಹೋಗ್ಲಿ ನೀನ್ ಅಥ ನೀನ್ ಕೇಳೇ ಬರ್ಲಕತ್ತವ. ಬೀಚ ಕಟ್ಟಾಗತ್
ಹ್ಮ ಅದು ಇಲ್ ಐ ಒಮ್ಮೆ ನಾವಲೇ ಸಿಗದ ಅಂದೊಂದ್ ಸಕ್ಸಸ್ ಜೊಗಲ್ಲ ಅದ್ರ ಸಲ್ಲಿಗ್ ಹೆಂಗ್ ಅಲತ್ತದು.
ನೀ ರಮ್ ರಮ್ಯಾಮ್ದಾಗ್ ಹೋಗ್ ನೀ ಹೇಳ್ತಿನಾ.
ಇಗ ಬರ್ಲತದ ಇಗ
ಹಾ ಈ ಬರ್ಲ ತಮ್ಮ
ಈಗ ಅದು ಫೋರ್ ಜಿ ಮಾಡಿದೆ ಅದು ಫೈ ಜಿ ಇದ್ದದ್ದು
ಹ್ಮ್ ಹ್ಮ್
ಇಲ್ಲಿ ನೆಟ್ವರ್ಕ್ ಬರ್ಲಾಪ ಒಂದೊಂದ್ ಸತಿ ಫೈ ಜಿ ಜೊಗೊತದ ಒಂದೊಂದ್ ಸರ್ತಿ ಒಂದು ಹೊಟ್ಟೆ ನೆಟ್ವರ್ಕ್ ಬರ್ಲದು ಫೈ ಜಿನು ಬರ್ಲ ಫೋರ್ ಜಿನು ಬರ್ಲ
ಹ್ಮ್
ಮತ್ತ ಬೈಎನು ಹೇಳ್ಬೇಕ್ ಮತ್ ದೈಲಿವರ ಹ
ಏಳ್ತಿನ್ ಎದ್ದ್ ಏಳ್ತಿನ್ ಇಗ
ನಾ ನಿನಗ್ ನಾನೇ ನಿನಗ್ ಫೋನ್ ಹಚ್ಬೇಕಂತಿದ್ದೆ ಈಗ ಅವಾಗೆ ಮುಂಜಾನೆ ಎಲ್ಲಿ ನಮೊ ಕೊಂಡಿರ್ತನೆವ ಎದೆ ಇರ್ಲ್ಲವ ಕೋಂ ಹತ್ಲಿಲ್ನನಗ. ಆಕಡೆ ಮನಿ ಹಚ್ಚಿನಿ ಆಟೋತ್ತಿಗೆ ನೀ ಹಚ್ಚಿ ಹಾ
ಬಿಡು ಜಲಕ ಗಿಲಕ ಮಾಡಿ
ಹಾ
ಸೀದಾ ಉಟುಕೊಬುಡುದು ಅಂಕಲ್ ಏನ್ ಚಲೋ ಮಾಡಿರ್ತಾನು
ಇವತ್ ಇವತ್ತೇನು ಸ್ಪೆಷಲ ಇವತೆನ್ ಸ್ಪೆಷಲ
ಇವತ್ ಚಿಕನ್ ಹೋ ಸತಿ ಚಲೋ ಮಾಡಿದ್ದ
ಹ್ಮ್
ಈ ಸತಿ ಮಾಡ್ತಾನೋ ಇಲ್ಲೊ ಒಸತೀರಾ ಚಲೋ ಮಾಡಿದ್
ಇಲ್ಲ ಅಲ್ಲೇ ತಿಂತಿ ಹ ಮತ್ತ್ ಚಲೊ ಮಾಡೇನಂತ ಹೇಳ್ದ
ಅಂದ್ರೆ ಚಲೋ ಅಂದ್ರೆ ಒಂದೊಂದ್ ಟೈಮ್ ಮಾಡ್ತಾನ ಚಲೋ ಮಾಡ್ತಾನ ಅಂದ್ರೆ ಎಗನು ಚಲೋ ಮಾಡ್ತಾನ
ಹ
ಏನು ಚಲೋ ಮಾಡದಿಲ್ಲ ಅಂದ್ರೆ ಸುಮ್ ಅವ್ರ ಚಿಕನ್ ಚಿಕನ್ ಮಾಡಿ ನಮಗ್ ಬಾಯಲ ಆಗ ಕೊಟ್ಬಿಡ್ತಾನಟ್ಟೆ ಅದೊಂದು ಖಾರಾ ಉಪ್ಪನು ಕೂಡಲ್ಲ ಅದ್ರ ಸಂಘಟ್ ಚಂದ
ಅದು ಅವಾಗ ಮಸ್ತ್ ಮಾಡ್ತದಪ ಅವ ಈಗ ಏನ್
ಹ್ಮ್ ಬಿಟ್ಟಬಿಟ್ಟಾನಿ ಎಲ್ಲ ಅವ ಅವ್ರು ಅಂಟಿದ್ದೇರ ಬಂದಾರಲಿಪ್ಪಾ
ಹಾ ಹಾ ಹಾ ಕೆಲ್ಸ ಮಾಡ್ತಾನಂಗೆ
ಹ್ಮ್
ಫಸ್ಟ್ ಫಸ್ಟಿಗೆ ಅಲ್ಲಿ ಇರೋದನ ಮಸ್ತ್ ಇತ್ತು ನಮಗ
ಪುಳಿಯೋಗರೆ ಮಾಡ್ತಿದ್ರಲ್ಲಿ ಪುಳಿಯೋಗರೆ
ಪುಳಿಯಗರೆ ವಟ್ಟೆ ಮಾಡಲ್ಲಗಾರೆನ್ನೇಕ
ಇಲ್ಲ
ನಂಬಲ್ಲಿ ನಂಬ ಚಲ್ಲದ ಕೂಡ ಗಳಿಯಾಗರೆ ಅಂದ್ರ ಹ ಹಾ ಪಳಿಯಾಗ ಮಾಡತಾರ ಪಳಿಯಾಗರ ಒಂತ ಪಲ್ಲ್ಂದ ಎರಡು ಮಾಸ ತಗಂಬ ಪಲ್ಲಾಕಿನ್ನ ಚಲ್ಲಬಡ್ತಾರೆ ಓಕೆ ಒಪ್ಪಿನು ರಮ್ಯಾ ಉಪ್ಪಡೆ ತುಲ್ಲ ಅಂತ ಸರ್ ಸರ್ ಅವ್ಲಕ್ಕ ತುಲ್ಲ ಅಂತಾನ ಬಟ್ ಅಟ್ಟೆ ದೋಸಾ ಮತ್ತೆ ಇಡ್ಲಿ ದೋಸಾರ ಯಾವಾಗಾರ ಒಂದ್ಸರ್ತಿ ಮಾಡ್ತಾರ ಆ ದಿವಸೆ ಯೋಗರ ಒಂದುಸರತಿ ಮಾಡಡ್ತಾರಲ್ಲು ತಿಂಗ್ಳದ ಒಂದ್ಸರ್ತಿ ಇಲ್ಲ ಎರಡ್ ತಿಂಗಳುಳ ಒಂದ್ಸರ್ತಿ ಮಾಡ್ದ ಮಾಡ್ತಾರಬ್ಬರಿ ಇಡ್ಲಿ ಅದ ಒಂದ್ ಈಸಿ ಅದ ಅದ ಅ ಹಾಕದ ಇಟ್ಟುಬ ಬಿಡ್ತಾರ
ಹ್ಮ್
ಹೊದವಾಗ ಮತ್ತ
ನಾ ಇಪ್ಪತ್ತೆರಡಕ್ಕ ಹಂಗ್ ಮಾಡಿನಿ
ಮತ್ತೆರಡಕ್ಕ ತಿಂಗಳೇ ಇಪ್ಪತ್ತೆರಡಕ್ಕೆ ಹೋಗಿ
ಪ್ಪತ್ತೋಳಂಬಿ
ಅದ ಮುಗೀತದ ಆಟೋದಗಿ ಆ
ಏನು ಮೊಗೈಲ್ ಲೇಪ ಇನ್ನ ಏನು ಹಾಕಿಲ್ಲ ನ ನೋಡ್ಬೇಕಕ್
ಏನ್ ಹಾಕದ
ನೀನ್ ಅನತಿದ್
ನೀ ಹೆದರ್ಸಲ ಲತ ಹೇಳಳ
ನಾದ ಅದು ಪೂಜಾದ ಅಲ್ಲೇ ಪ
ಹಾ ಅದ್ರದಕ್ಕೆ ನಾನು
ಹ್ಮ ಅತ್ರದ ಮುಯರ್ ಹ
ಅದು ಬುಲ್ಲ ಡಿಫ್ರಂಟ್ ಚಟಾ ಬಂದಿರುತೆ
ಹೋಗ್ಬಕ್ ಇಪ್ಪತ್ತ ಅಡ ಕಿಲಿಂದ
ಹ್ಮ್ ಹ್ಮ್
ಅಲ್ಲಿಂದೆಲ್ಲ ನಮ್ಮ್ ಕರ್ಕೊಂಡ ಮತ್ ರೈಚೂರ್ ನಮ್ಮ ಅಪ್ಪ ಕರ್ಕೊಂಡು ಕಾರ್ ನ ರಾಯಚೂರ್ಕ್ ಹೋಗ್ಬೇಕಕ್ ನಾನ
ಹ್ಮ್
ಅವಾವ್ರೀ ಕಾರ್ ಡ್ಲ ಬರ್ಲಲ್ಲ ರಾಯಚೂರ್ ಮತ್ರತ್ರಲ್ಲ ತನ್ನ ಕಾರ್ ಕಕೊಂಡ ಹೋಗ ಕ ಅಲ್ಲಿ ಅಲ್ಲಿ ಮಾಡಸ್ಕೊಂಡು ಮತ್ತರಿ ಕರ್ಕೊಂಡ ಏನು
ಲೈಸೆನ್ಸ್
ಲೈಸೆನ್ಸ್ ಇರಿ ಗುಲ್ಬಾರ ಗುಲ್ಬಾರಾಗ ಹ್ದೆಲ್ಲಾ ಹೊಡ ಬಂದೆ ಲೈಸೆನ್ಸ್ ಇಲ್ದೇನೆ ಬೆಲ್ಟ್ ಹಾಕೊಂಡ್ ಈಗ ಹೆಂಗ ನಾವ್ ಹೆಲ್ಮೆಟ್ ಈಗ ಹೆಂಗ್ ಹೆಲ್ಮೆಟ್ ಹಾಕೊಂಡ್ರೆ ಯಾರುಡೆ ಎಲ್ಲ ಮಗ ಬಟ್ರೆ ಯಾರು ಯಾರ ಕೈ ಮಾಡಲ್ಲ ಗುಲ್ಬಾರ ತನ ಯಾರ ಕೈ ಮಾಡಲ್ಲಂಗ ರಟ್ಗಲ್ದ ಕ ರಟಗಲ್ದ ನಿಂತಿರ್ತಾರಾ ವರಸತಿ ರಟಗ ಪೊಸ್ ಸ್ಟೇಶನ್ ದ್ರ ವಸುಮತಿ ಪುನಃ ಹದಾರಲ್ಲಿ ಅದಕ್ಕೆ ನಮ ಕೆಂಪ ಕಾರ್ ನೋಡಿದ್ರ ಬಿ ಬಿಡ್ತಾರ ಅವ್ರು ಕೆಂಪ ಒ ನನ ನೋಡ ಬಿಡ್ತಾರ ಅವರು
ಹ್ಮ ಹಾ ಹ್ಮ್
ಬರಂತ ಅಂಜಾಲ ನ ಪೂ ಅವ ಸುಮ್ ಆರಾಮ ನಂಬರ್ ಲಸ ಎಲ್ಲಾ ಇದ್ದಂಗೆ ಏನ್ ಪೂರಾ ಸೇಫ್ಟಿ ಕಫಲ್ ಎಲ್ಲಾ ಬೆಲ್ಲ ಅದ ಅಂದಂಗ ಬರ್ತೀನಿ ನಾವು
ಹ್ಮ್ ಜಾಸ್ತಿ ಕಾರ್ಗಳ ಹಿಡಿಯಲ್ಲ ಮಕ್ಕಳು ಹೊಸು ಎಲ್ಲ
ಹ್ಮ್ ಹ್ಮ್ ಹಾ ಅಂದ್ರೆ ಅಲ್ಲಿ ಡೌನಿ ಸೊಪ್ ಇಡ್ತಾರ ಅಲ್ಲಿ ಹಿಂಗ ಇದು ಯಾವ್ದದ್ದದು ಕಪ್ನೂರ್ ಕಾಾಸ ಅವಿಿಗೆೈ ನೋ ಹಾ ಆ ಅಲ್ಲಿ ಸ್ವಲ್ಪ ಸ್ಪೀಡ್ ಕಮ್ಮ್ಿಡ್ಬೇಕು ಹಾ ಸ್ಪೀಡ್ ಕಮ್ಬಿಡ್ಬೇಕ ಅಲ್ಲಿ ಸ್ಪೀಡ್ ಕ್ಯಾಮ್ರಾ ಹತ್ತಿರ್ತಾರ ಅಲ್ಲಿ ಸ್ಪೀಡ್ ಒಂದ್ ನಲ್ವ ಐವತ್ತು ಅರವತ್ತರ್ ತನನೇ ಇರ್ಬೇಕ ಅಲ್ಲಿಟ್ಟ ಕಮ್ಮ್ ಮಾಡಟ್ರ ಸಾಕ ಸ್ಪೀಡ್ಗಟ್ಟ ಹಡಿತಾರ ಅಲ್ಲಿ
ಹ್ಮ್ ಹ್ಮ ಹ್ಮ್ ನೀನ್ಮ್ ಕೂಡ ಟಗಲು ಮಾಡಸ್ಕೊಂಡಂದ್ರ ಮಾಡಸ್ಕೊಂಡ ಎಲ್ಲೇ ಈಗ ಮಾಡಸ್ಬತ್ತಲ್ಲ ಹೆಂಗ ಇರ್ತದ ಪಲ್ಲ ನೋಡಂತ
ಇಲ್ಲೇಪ್ಪ ಅದು ಪೂಜಾ ಅಯಚಾರ ಅಂತ ಗೊತ್ತ
ಅದೇ ಅದೇ ಅದು ಮಾಡ್ತಾರ ಈ ಡೇಂಜರ್ ಕಾಣಸ್ತ ನೋಡಮ ಅಂತ ಹೆಂಗ್ ಕಾಣಸ್ತ
ಡೇಂಜರ್ ಕೂಡ ಭಾರಿ ಅಳ್ಕಾಯಿ ಕಾಣತೆೇತ್ ಮಂಗ ನಾವಾಗ
ಬಾರಿ ಅವ್ ಕಡೆ ಕಂಡರ್ ಕಾಣಲಿ ಅದನ್ನ ನೋಡುವ ಅಂತ ಹೆಂಗ ಇರ್ತದ ಸ್ಟೋರಿ ಹಾಕ
ಕಾಲಜಿ ಕಬರುದೆಲ್ಲಬರ ಲಾನಂತ
ಯಾಕ್ಲ ಕೈ ಕೊಡ್ತರ್ಲ ಬರ್ತೇನ ಬರ್ತೇನಂತ
ಯಾವಾಗ ಹ್ಮ ಅವವಾಗ ಯತತ್ಲ ಈ ಹೌದಲಿ ಹಾಗ ಈಗ ಇಪ್ಪತ್ತೆಂಟು ಸೆಪ್ಟೆಂಬರ್ ನ ಹದ್ನೆಂಟಕ್ ಚಲೋತ ಅಲ್ಲಾ ಎಕ್ಸಾಮ್
ಹಾ ಅಕ್ಟ ಇದು ಆಗಸ್ಟ್ ಹದಿನಂಟಕ್ಕೆ ಚಲ ಆತಾವ
ಹ್ಮ್
ಅಟ ತಾನೆ ಬಂದಿರ್ತಾರ ನನ್ನಸ್ಕೋದ
ಹ್ಮ್
ಹ್ಮ್
ನ ಕೂುದ ಬರುತ್ತ ದೊಡ ನ ಲೇಪ್ ಕೂುದಲ ಬರ್ತ ಾವ ಕೂಲ್ ಬಂದ ಮೇಲದ ಹಿಂಗ ಒಂದ್ ಥರಾ ಬಂದ್ಬಿಡ್ತಾವ ಹುಚ್ಚಿನಪ್ಲಲೆ ಬಂದಬ ಬಿಡ್ತಾವನ್ ಸ್ಟಾರ್ಟಿಂಗ್ ಹೆಂಗ್ ಬರ್ತಾವ ನೋಡು ಇಕ್ಲ ಬರ್ಲಾ
ಹ್ಮ ಬರ್ಣ ಬರ್ಲ
ಅದ್ ಮೂರು ತಿಂಗಳ ವೇಟ್ ಮಾಡ್ಬೇಕ ಮತ್ತ
ಮಾಡ್ಬೇಕು ಮಸ್ತ್ ಹೊಡ ಮತ್ತ ಮೂರ್ ತಿಂಗಳು ಮಾಡಿ ಮತ್ತತ್ ಅದಕ್ ಚಂದತ್ ಕಟಿಂಗ್ ಮಾಡ್ಸ ಒಂದ ಎರಡ್ ಸಾವಿರದ ಕಟಿಂಗ್ ಮಾಡತಾನೆ ಕರೆಕ್ಟ್ ಆಗಲ್ಲದು ಹ್ಮ್
ಅದೇ ತಲ್ಲಿಖರಾ ಆಗ್ತ
ಪಯಿ ನಾರ ಕಾಯಿಲತೆ ನೋಡ್ರಿ ಯಾವಾಗ ಹ್ಮ್ ತಕ್ಳು ಮಾಡ್ಕೋತ್ತ ಅವ್ರ ಮಾಡಲತ್ತ
ನನಗ ಮೊದ್ಲೇ ಕೂದ್ಲಾ ಅಂದ್ರ ನ ಕೂರ್ತೆ ಜುವ ಅಂತಿ ಜುವ ಅದ ಕೂದಲುಿ ಕೂುದು ತಿರು ಕುತಿಕ ನ ಕೂದಲ ತಲೊಟ್ಟೆ ನ ಅದು
ಲ್ ಸಲಕ್ ಒಂದ್ ತೆಗಿದ್ದೆ ಮೋತಿ ಬಾಳ ಅಪಾಯಿಾಣದಿತ್ ಪುರ ಮೋತಿಿ ಪುರ ಇದ ಹೋಗಿ ನಂದ
ಹ್ಮ
ಅವಾಗಟ್ಟೆ ತೆೆಗೆದಿದ್ದೆ
ಹ್ಮ್ ಹ್ಮ್ ಹ್ಮ್ ನ ಕೂಡಪ್ಪ ಜರ ಇಲ್ಲಿ ಹೇಳಿದೆಾನ ಆಕೆಗೆ
ಹ್ಮ್ ಹೇಳನಿ
ಹ್ಮ ಏನಂದ
ಅಂತ ಕಟ್ಟಪ್ಪ ದಾಡಿ ಇ ಪಡ ಅ ದಾಡಿ ಅಟ್ಟೆ ಇ ದಾಡಿ ಎಟ್ಟ ಇಟ್ಟಿ ಕೆಟ್ಟೋ ಅಬಡಿ ನೀ ಕೆಟ್ಟ
ಕಪ್ಪ ಅದ ಅದ ಮಾಡ್ಕೊಂಬಳ ಕಟಪ್ಪ ಇದು ಮೇಡಮ್ ಅಂತರಿ ಇಲ್ಸ
ಹ್ಮ್ ಕಟ್ಟಪ್ಪ ಅವಡ ಕಟ್ಟಪ್ಪ
ಹ ಅದೇ ರೀಲ್ಸ್ ಮಾಡಮ್ ಅಂತ ಅದದು ನೀವ್ ಮಾಡ್ಕಬನಿ
ಹ್ಮ್ ಹ್ಮ್
ಪಲ್ಲಡಿ ಎಂತ ರೀಲ್ಸ್ ಮಾಡೋಡ ಬಂತ ಕಟ್ಟಪ್ಪಾ ಅಂತ ಇ ಗೋವಾದ ನಂತಲ್ಲ ಅವಾಗ
ಎಪ್ಪ ಗೋವಾ ಕೊೊಂದು ಬತಲ್ಲ ಎಪ್ಪ ಹೆಂಗ್ ಗೋಪಕ್ಕನ
ಗೋವಾ ಹಬ್ಯಾ ಕಾದದುಸ್ ಬೈಕ್ ಬೈಕ್ ಸಟಾಕಲ್ಲತ ಬೇದ ಬೈಕ್ ಹೋಯದ್ರ ನಾವ್ ಇಟ್ಟ ಹೋಗ್ಬೇಕು ಹುಡುಗಿಯರಿ ಕರ್ಕೊಂಡ್ ಹೋಗೋದಲ್ಲ
ಹ್ಮ್ ಅವ್ಇವಕ ಬರಲ್ಲ ಕೆಂತಪ್ ಸರ್ ಅವರು ಅವಕ
ಹ ಅವ್ರೇನು ಇ ಬೈಕ್ ಮಾಲಕರುರು ಏನು
ಹ ಬೈಕ್ ಮ್ಯಲೆದರ್ರೋಬೈಕ್ ಮಲೆದರೋರೇ
ಹಡು ಊರಾಟಂ ಕ ಹ್ಮ್ ಹುಡುಗರು ಅಟ್ಟೆ ಹೋದ್ರು ನಡೀತದ ಗೋವಾ ಹೋಗಬೇಕದ ಅಡುಗೆಾರ ನಡ ಎಲ್ಲ ಎ ಹಣ್ಣಮಸ ಇತಲ ಕಾಠ್ಮಾಂಡು ನಂತರ
ಹ್ಮ್ ನಾಸ್ತಂತು